ಹಲೋಣ್ಣ ಹ ಹಾ ಕೇಳತಣ್ಣ ಹೇಳಣ್ಣ.
ಹ್ಮ್ ಎಮಳ ಕತ್ತನ.
ಏನೆಲ್ಲ ನಾ ಸುಮ್ ಕುಂತಿದ್ದೇವಿ.
ಹ್ಮ್ ನಾವು ಇವಾಗ ಊಟ ಮಾಡೋರು ಮನ್ನಲ್ಲ ಬಂದಿವವಿ ಇವಾಗ.
ಹೌದಣ್ಣ.
ಹ್ಮ್ ಹ್ಮ್.
ಮತ್ತೆ ಅಣ್ಣ.
ಮತ್ತೆ ಹೇಳ್ಬೇಕು ನೀವೇನು ಅಷ್ಟಾಗಿ ಇಷ್ಟ ಮಾಡಿರಲ್ಲಲ್ಲ ಕಾಲೇಜು. ನಾವು ಹೋಗ್ಬೇಕು ಕಣೋ ಲೇಟದ. ಹಾ ಮಂದು.
ಹೌದಾ.
ಹ್ಮ್.
ಹ್ಮ್ಮ್ .
ಹ್ಮ ನಂಗೆ.
ಎಷ್ಟ್ ಗಂಟೆಗೆ ಸ್ಟಾರ್ಟ್ ಅಣ್ಣ ಕಾಲೇ ಕಾಲೇಜು.
ಅಲ್ವಾ ಜೀವನ ನಮ್ದ್. ಹತ್ತು ಗಂಟೆಗೆ ತರ್ವತ ಹೋಗಬೇಕು ಮತ್ತ್ ನಮ್ದ್ .
ಹಾ ನಿಮ್ ಕಂಪ್ಯೂಟರ್ ಕ್ಲಾಸ್ ಮುಗಿತಾಣ್ಣ.
ಕಂಪ್ಯೂಟರ್ ಕ್ಲಾಸ್ ಇನ್ನೂ ಮುಗಿದಲು ಇನ್ನ ಒಂದು ಮಂತ್ ಏತೇ.
ಹೌಬೆಕಣ್ಣ ನೀವು ಯಾಕ್ ಹೋಗಡಿದಿರಾ.
ಎಲ್ಲಿಗೆ ಕಂಪ್ಯೂಟ್ರರ.
ನಮ್ದೇ ಕಂಪ್ಯೂಟರ್ ಸೈನ್ಸ್ರಣ ನಾವೇ ಹಚ್ಚಿರ್. ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಣ ಅದಕ್ಕೆ ನಮ್ದ್ ಕಂಪ್ಯೂಟರ್ ಕಲಿಯೋದೆ ಇರುತ್ತೆ.
ಹೌದಾ ಅಂದ್ರೆ ಫರ್ಕ್. ನಮ್ದ ಪರ್ಫೆಕ್ಟ್ ಆಗ್ತಂದಂಗಯ್ತಪ್ಪ ಹ್ಮ್. ಎಲ್ಲಿ ನಿಮ್ ಕಾಲೇಜ್ ಐ್ತ ನನ್ ಕಂಪ್ಯೂಟರ್ ಅಕ್ಕ ಸೈನ್ಸ್ ಹ್ಮ ಹ್ಮ್ ಹ ಹ್ಮ ಹೌೌದಾ ನಿನ್ನೆ ಒ ಒಂದು ಮನೆೆ ಆಕ್ಸಿಡೆಂಟ್ ಆಗಿದೆ ಅದು ಗೊತ್ತಾಯ್ತಾ ಒಂದು ಹಳ್ಳಿ ಒಂದು ಊರಲ್ಲಿ ಬಜಂಬಲ್ಲ್ಲಿ
ಹ್ಮ್ ಗತ್ತಲಣ
ಅಲ್ಲಿ ಕೃಷ್ಣಾ ನದಿವಲ್ಲ ಇಲ್ಲ ನಮ್ಮ ಇಲ್ಲ ನಮ್ಮ್ ತಾಲೂಕಿನಿಂದ ಹೇಗಿತ್ತಲ್ಲ ನಮ್ಮ್ ಜಿಲ್ಲೆದಾಗ
ಚಲ
ಇ ಲಾರಿ ದಾರದ ಬಂಂತು ಲಾರಿ ಒಂದು ಕ ಡಿಕ್ಕಿ ಹೊಡ್ದ ಇ ಸಮುದ್ರಲ್ಲೇ ಬಿದ್ದುಬಿಟ್ಟರು ಸಮುದ್ರದಲ್ಲಿ
ನಮ್ಮೂರ ಈ ಕಡೆ ನಮ್ ಸೈಡ್ ಅಲ್ಲಣ ಅದು ಕೋಲಾರ
ಅಲ್ಲ ಅದೇ ಕೋಲಾರ ಬ್ರಿಡ್ಜ್ ಬಲ್ಲಿ ಅದೇ ಬಳ್ಳಾರಿ ಬಾದಾಮಿ
ಹ್ಮ್ ಬಾಾದಾಮ್ಯ ಮಾ ಅತ್ರಣ
ಸುಖಪಟ್ಟ ಈ ಪುಟ್ಟಿ ತು
ಹಾ
ನೋಡ್ರಿ ಮನ್ಷ್ಯ ಉಳ್ದಾರ ಇಲ್ವ ಗಾಡಿ ಅಂತ ಬಿಿಟ್ಟೆ ಆಗಿತ್ತು
ಹಳಿದರು ಹಓದೋಣ ನೇರಾಜ್ಯಗದರ್ತಾನ ಅವಣ
ನೀರ ಬಿದ್ರ ಮೇಲೆ ಎಫೆಕ್ಟ್ ಇರ್ತದಲ್ಲ ಗಾಡಿಯಾಗ ಒಮ್ಮ ಉಸಿರು ಕಟ್ಟದ ತಂಗ ಆಗಿರ್ತದೆ ಅವ್ನ್ ದೈವ ಉಳಿದ್ರೆ ಹ್ಮ್
ಹ್ಮ್
ಹ್ಮ್ ಆಂಧ್ರಾಯಬಾದ ಕಂಪ್ಯೂಟರ್ ಸೈನ್ಸ್ ಮೂ ಅಂದಂಗ ಆಯ್ತು ನಿಮ್ದ ಇನ್ನು
ಹಾ ಹ
ಹ್ಮ್ ಹ್ಮ್ ಅನ್ನ ಇರ್ಬೇಕತ ನಿ ಇನ್ ಓಮೆಲೆ ಹೋಗ್ಬೇಕ ಬತ ಬಸ್ತಿಯಪಾಕ ಭೀಜಾಕ್ಕೆವೇ ಹಲ್ಲಾ ಹ್ಮ ಹೊಲ್ದಲ್ಲಿ ಅದನ್ನು ಕಷ್ಟ ಐತಿ ಸಿಕ್ಕಾಪಟ್ಟೇವ ನನ್ನಲ್ಲ ಭತ್ತ ಅಂದ್ರೆ ಕಳಿಣ ನೆನ ಇಡ್ಬೇಕು ಮತ್ತುತ್ತೆ ಬೀದ ಚಿುತ್ತಬೇಕು ಬೀಜದ ಹಗಬೇಕು ಗಾಡು ಉಡಚ ನೀರುಡದು ಅ ಬಹಳ ಕಷ್ಟ ಆಯತ ಒಂದು ಮೂ ಎರಂಟ ಒಂದ ತಿಿ ಒಂದ್ ತಿನ್ಳದಾಗ ಆತದೆ ಎಲ್ಲ ಹೋಗ್ಕ್ಿಂದೆ ಮಮ್ಮಿ ಅವ್ರು ಬೇಡ ಇನ್ನ ಇರು ಇ ಲೇಾದ ಡಗದ ತಂದ ಬರಲ್ಲ ಸ ಹ್ಮ ಅದಕ್ಕೆ ನಾನು ಒಳ್ಳೆ ಬಂದೆ ನಾನು ಸುಮಮ್ಮನೆ ಹಚ್ಚಿಬುಟ್ಟಿದ್ನಂದ್ರೆ ಮನೆಯಲ್ಲ ನಾನು ಸುಮ್ಮನೆ ಬಸ್ ಹೋಗಿಚ್ಚಿದ್ದೆಂದ ಒಂದಂದು ಹತ್ತು ನಿಮಷ ಟ್ಟೆಚ್ಚಿದ್ದೆ ಅಂತ ನು ವೇಸ್ ಟೈ್ ಇಡತೈ ಬಸ್ನಲ್ಲಿ ಕುಂತಲ್ಲ ಇನ್ನೊ ಒಂದುತ್ ಇಪ್ಪತ್ತು ನಿಮಿಷ ಇರ್ತ್ತ ಅವಾಗಚ್ಚಿದ್ದ ಫೋನ್ ಮನಲ್ಲೇ ಬಂದಿರ್ತಾರಂತ ದಗ್ದಕ್ ಹೋಗಿ
ಹಣ
ಅವಾಗ ಹಚ್ಚಿದ್ದ ಇನ್ನು ಯಾಕೆ ಬ ಬಂದ್ಯನಪ್ಪ ನನ್ನ ಬ್ಯಾಡಪ್ಪ ಅಂದ್ರಲ್ಲ ಹ್ಮ ಒಳ್ಳೆ ಬಂದ್ಬಿಟ್ಟೆ ನಾನು ಶೂ ಬಂದಂಗೆ ಅದ್ರ
ಯಾವಾಗ ಹೋಗಬೇಕಣ್ಣ ಬಿಜಾಪುರ್ಗೆ ಯಾವಾಗ ಹೋಗ್ಬೇಕ
ಮ ನಿನ್ನೆ ಹುಡುಗರು ಹಗ್ಯರು ಇವತ್ತು ಫೋನ್ ಫಿಕ್ ಮಾಡಲ್ಲಗರ ಅವರು ಏನು ಮಾಡಂತ ಗೊತ್ತಾಗ ನನಗೆ
ಹಾ ಹಾ
ಅವ್ರು ಇವತ್ತು ಈಗ ನಿೆಡೆ ಒಂದಂದು ನಿಮ ನಾಲ್ಕ ನಿಮಿಷ ಬಿಟ್ಟುಚ್ಚ ಅಂದ್ರ ಬಾಪ ಅ ಮ ಬತ್ ನ ಬಾಂತ ಬಾಂದಾರ ಬಿಡಿಲ್ಲ ನಾನ ಅವವತ್ತ ಬಾ ಅಂದ್ರ ಹೋಗ ಬಾಂದ್ರಲ್ಲ ನಾಲ್ ಸಾವಪ ತಲ್ಸ ಅದೆಲ್ಲ ಉಳ್ಕೊಂಡೆ ಹೋಗಬೇಕನೊಂದ ಎರಡು ಇನ್ನೊಂದ್ ಮೂರ್ ನಾಲ್ಕು ಕಿಲೋಮಿಟರ್ ಹ ಹ್ಮ್ ಅವರು ನಡ್ತಲ್ಲ ಕಲಿಕೆ ತಿಮ್ಮ ನಾಷ್ಟಾ ರೈಸ್ ಇತ್ತ ಪಲಾವ
ಹ್ಮ್ ಕಲಿಕಿ ತಿಮ್ಮ ಟ್ಣಪ ಅಂತ ನೋಡಿದೀರಲ್ ಟಂಡಪ್ಪ ನೋಡಿ ನೋಡಿರ್ತಿ ಹ್ಮ್ ನಿನ್ನೆನೆ ಹೋದ್ರು ಇಐತಟ ಒಂಬತ್ತವರೆಗ ಬಸ್ ಇತ್ತಂತ ಒಂಬತ್ತಲ್ಲ ಹನ್ನೊಂದವರೆಗಿ ಇತ್ತಂತ
ಏನು ಓದಕ್ ಹೋಗಿರಾ
ಹ್ಮ ರೂಮ್ ನಲ್ಲಿ ಓದ ರೂಮ್ ಹಿಡಿದಾರು ರೂಮ್ನಲ್ಲಿ ಇಡ ಮತ್ತೆ ಆ ಕೋಚಿಂಗ್ ಮಾಡಾರೆ ಏನ ಕೋಚಿಂಗ್ ಇಲ್ಲಪ್ಪೂ ಲೈಬ್ರರಿ
ಏನ್ ಏನ್ ಓದ್ತಾರಣ ಅವ್ರು
ನೀವು ಮೋನ್ನ ಪೀ ಸಿ ಬುಟ್ಟರ್ ಕಾನ್ಸ್ಟೇಬಲ್ ಅದನ್ನ ಆಯ್ತು ಮತ್ತೆ ಹ್ಮ್ ಅದೇ ಓದಕ್ ಹಾರೆ ಮತ್ತೆ ಮುಂದ ನೆಕಸ್ಟ ಮಂತ್ ಅಷ್ಟ ಅಕ್ಟೋಬರ್ ದಾಗ ಸ ಜೀಡ ಅಂತ ಬಿಡ ವೆಟಿ ಸೆವೆನ್ ಅದನ್ ಹಾಕಿ ಅದನ್ ಹಾಕಿ ಹಗ್ಯಾರ ಅವೀ ಮುಂದ ಮೂರ್ ಮಂತ್ ಇತಾರ ಅಲ್ಲೇ ಓದ್ಕಂತ ಹ್ಮ್ ಕಾಂಪಿಟೂಟಿವ್ ಓದಕ್ ಹೋಗಿರಾ ಎಲ್ಲ ಅದ್ರ ಮುಗಿದ ಮ್ಯಾಲ ಕೋಚಿಂಗ್ ಕ್ಲಾಸ್
ಹಾ ಹಾ
ಹ್ಮ್ ನೀ ಹೋಗಬೇಕ ತಾನೇಗ ಹ್ಮ
ನಾವ ಎಲ್ಲಿಗ್ ಹೋಗ್ಬೇಕಂದ ನಾವ್ ಇಲ್ಲಿಯ ಪರ್ಮನೆಂಟ್ ಇಲ್ಲಿಯ ಸೆಟ್ ಆಗ್ಬೇಕಂತ ಮಾಡಿ ಬರಿ ಪೇಪರ್ ಲೋಕಲ್ ಆಗಿವೆ ಅಜಮ್ ಗಿಜಮ ಕ್ಲ ಅದೇ ಮುಂದ ಎಲ್ಲನ ಮಾಡ್ಬೇಕಂತಿತ್ ಅದೇ ಫೇಲ್ ಆತ್ ಸಮ್ಮ ಇದಿವಿ
ಹ್ಮ ಹ್ಮ್ ಹ್ಮ್ ಹ್ಮ
ಹ
ನಂದ್ರೆ ಆಲ್ಮೋಸ್ಟ್ ಈಗೆಲ್ಲ ಸಿಕ್ಕಾಪಟ್ಟೆ ಐತಿ ಕಾಂಪಿಟೇಷನ್ ಮಾಡ ಊಟ ಓದಕ್ಕೆ ನಾ ಮುಂದ ನೀ ಮುಂದೆ
ಹ ಹಾ
ಹ್ಮ್ ಆಗ ಇ ಬಿಜಾಪುರ, ದಾರವಾಡ ಎ ತು ಬಟ್ಟೆತಿ ಎರಡು ಎರಡು ಮಂತಿದ ಎಷ್ಟು ಸ್ಟ್ರೈಕ್ ಎಷ್ಟು ಗದ್ದಲ್ಲ ಆದು ಏನನ್ ಆದವು ಅಲ್ಪರ ಮೌಲಾರ ಮುಂದು ಕಡೆಯಲ್ಲಿ ಹ್ಮ ದಾರವಾಡ ಸಿಕ್ಕಪ್ಪ
ನೀವ್ ಎಕಡನ್ ಹೋಗ್ಬೇಕಕ್ ಏ ಸ್ಟೋರ್ ಗಿರ್
ಟೂರ್ ಇನ್ನು ಎಲ್ಲ ಹುಡುಗರೆ ಎಲ್ಲಾ ಪ್ಲಾನ್ ಮಾಡ್ತಾವ ಡಿಸೈಡ್ ಕ್ಯಾನ್ಸಲ್ ಮಾಡಿಬಿಡ್ತಾವ ಹೋಗ್ಕ್ಂತ ಮೊನ್ನೆ ಮಂತು ಮಾಡಿದ್ದೀವಿ ಎಲ್ಲರೂ ಸೇರಿ ರಾಕಲ್ ಕ ಹೋಗ ದೋ ಮಾಡಿದ್ವಿ ಹೋಗಬಕ್ಕು ಅಮೌಂಟ್ ಒಂದು ಅಡ್ಜಸ್ಟ್ ಆಗಲ್ಲ ಬಿಟ್ಟವ ಹುಡುಗರ್ನ ಅಡ್ಜಸ್ಟ್ ಆಗ್ತವಲ್ಲ
ಹೌಣದ್ರಾಗ ಹುಡುಗ ಕೇಳಂಗ ಕೇಳ್ಬೇಕಾಗತ್ತೆ ಒಬ್ಬ್ರ ಇಬ್ಬ್ರಲ್ಲ ಎಲ್ಲಾರ ರೆಡಿ ಆದ್ರೆ ಹೋಗಕ ಚಲೋ
ಹ್ಮ್ ಎಲ್ಲಾರೂ ಎಲ್ಲರೂ ಎಲ್ಲರೂ ಒಂದೇ ಕಡೆ ಮನ್ಸಿದ್ರನ ಜರ್ನಿ ಆಗ್ತದೆ ದನ ಬಲ್ಲಿ ರಾಕ್ ಕಣ್ಣ ಎಲ್ಲ ನಿ ಕೊಟ್ರಿ ಅಂತೂ ಮತ್ತೆ ಒಬ್ಬ್ರಿಗೆ ಎಫೆಕ್ಟ್ ಆಗ್ತದಿಲ್ಲ ಎಲ್ಲರಿಗೆ
ಹಾ ಅಣ್ಣ ಆಗತ್ತ ಅಣ್ಣ
ಹ್ಮ ಅದೇನಂತೆ ಇನ್ನು ಡಿಸೈಡ್ ಮಾಡಿಲ್ಲ ಹುಡುಗ್ರು
ಹಾ ಹಾ
ಹ್ಮ ಅದೇ ಮೊನ್ನೆ ಪ್ಲಾನ್ ಮಾಡಿದ್ದ್ವಿ ಎಲ್ಲಾ ಕ್ಯಾನ್ಸಲ್ ಮಾಡಿಬಿಟ್ಟು ಹುಡುಗರು
ಹೌದಣ್ಣ ಮೊನ್ನೆ ಶಿವಣರು ಎಲ್ಲಿಗೋ ಹೋಗಿದಾರ ಅಂತಲ್ಲಣ್ಣ
ಇವನ್ಯಾರು
ಹ ಅವ್ರೇನ ಅವ್ರೇನ ಆಂಜನೇಯ ಬೆಟ್ಟ ಆ ಕಡೆ ಈ ಕಡೆ ಹೋಗಿದರ ಅಂತಣ್ಣ ಅವರು
ಹ್ಮ್ ಹ್ಮ್ ಹ್ಮ್ ಹದಂದ ಅಂತ ನಾವು ಹೋಗಿದ್ದ್ವಿ ಅಮರಾವತಿ ನಮ್ಮ ಫ್ಯಾಮಿಲಿ ಅವ್ರ ಕೂಡ ಹೋಗಿದ್ದೀವಿ ಎಲ್ಲಾ ಕಡೆ ಹ್ಮ್ ಹೊಸ್ಪೇಟೆ ಅಂತೇ ಬದಾಮೀ ಬದಾಮೀನ್ ಹೋಗಿಲ್ಲ ಆದರ ಇಲ್ಲ ಹಂಪಿ ಆಂಜನೇಯ ಬೆಟ್ಟ ಫ್ಯಾಮಿಲಿ ಹ್ಮ್ ಅಂದ್ರು ಬಾಳ ಸಿಕ್ಕಾಪಟ್ಟ ಕಡೆ ಜನ ಮಂದಿ ಅಂದ್ರಂಪಿ ಜನ ನೆನ್ನೆ ಅತ್ತ ಎಂತಾವ ಪಟ್ಟೆ ಕಲ್ಲಲ್ ಹ್ಮ್ ಟೈಮ್ ಬಿದ್ನು ಲ ಆಂಜನೇಯರ್ ಬೆಟ್ಟ ಗುಡ್ಡಿ ಎಷ್ಟು ಎಷ್ಟ ಹತ್ರದಬ ಬಂದ ನ ಅಲ್ಲೇ ಇರದ್ ಆಗಿರ್ತಿದಿಲ್ಲ ಎರಡ್ ಎರಡ್ ಸತಿ ಕುಂತಿದ್ನಿ ದು ನಾನ ಮೆಟ್ಟಲ್ಗಳು
ಎಷ್ಟ ಮೆಟ್ಲು ಅವಣ ಒಂದು ತೌಸಂಡ್ ಇರುಬೋದಾ
ಏ್ ಐನೂರ ಎಪ್ಪತ್ತೈದ ಏನಷ್ಟ ಅವೇ ಅವು
ಐನೂರ ಎಪ್ಪತ್ತೈದಾ
ಹ್ಮ್ ಅಷ್ಟೇ ಒಂದು ಐನೂರ ಎಪ್ಪತ್ತೈದು್ ಮ್ಯಾಗ ಅವೇ ಎರಡ್ ದಾರ ಅಂದ್ರೆ ಅಕಡೆ ಒಂದ ದಾರಿಐತಿ ಈಕಡೆ ಒಂದ ದಾರ ಅಂದ್ರೆ ಪ್ರೆಸೆಂಟ್ ಫಸ್ಟ್ ಇಂದ ಚೆನ್ನಾಗ ಐತಿ ದರ್ಶನ ನೋಡಕೆಲ್ಲ ನೋಡಾಕ ಹ್ಮ ಇನ್ನೊಂದು ಬಾರಿ ಐತಲ್ಲ ಅದನ್ನು ಬಾರಿ ಐತ ಅಂತಂದ್ರೆ ಲೆಕ್ಕಾಕಾಳ ಎಷ್ಟು ಸುತ್ತರ್ಕೊಂಬಂದ ಹಂಗೆ ಆತದೇ ಆಕಡೇ
ಅಂಗಡಿ ಹೋಗಿ ಬಂದಿರ್ಬೋದಲ್ಲಣ್ಣ
ಅವಾಗ ಎಸ್ ಎಲ್ ಸಿ ಸ್ಟೋರ್ ಇದ್ದಾಗ ಹೋಗಿದ್ದೆ ಕರೆ ಬ್ಯಾಸ್ ಹುಡುಗರು ಒಂದು ಎಸ್ ಎಲ್ ಸಿ ಪ್ರೀ ಸ್ಟೋರ್ ಅಂತ ತಲ್ಲ
ಹ
ಅವಾಗ ಹೋಗ್ ಬಂದಿದ್ದು ಅವಾಗ ಹೋಗ್ ಬಂದ್ ಹ್ಮ್ ಅವಾಗ ಹೋಗ್ ಬಂದ ಸ್ಟೂರ್ ಇನ್ನವರೆಗ ಹೋಗಿಲ್ಲ ಕೆ ಆರ್ ಟಿ ಸಿ ಬಸ್ ನಾಗ ಅಲ್ಲಿ ಎಲ್ಲ ತಿರುಗಾಡಿ ಮಹಷೂ ಚೂರು ಹಂಪಿ ಬಾದಾಮಿ ಎಲ್ಲಾ
ನಾವ್ ಏತ್ಕಡೆ ಹೋಗಿಲಲ್ಲಣ್ಣಮನ್ಯಾಗಿದ್ದ್ರ ಮನ್ಯಾಗ ಶಾಲೆಗಿದ್ದವರು ಶಾಲೆಯಾಗೆ
ಹೋಗಿ ಬರುಕಲ್ಲ ಎಸೆಸೆಲ್ಸಿ ಕುರ್ತದೆ ಹ್ಮ ಎಸ್ ಎಲ್ ಸಿ ಗೆ ಇರ್ತದೆ ಇಲ್ಲಿನ್ ಚೆನ್ನಾಗಿದೆ ನಮ ಹ್ಮ ಸುತ್ತಮುತ್ತ ರ ರಾಯರು ಕಡೆ ಎಲ್ಲ ಮಂತ್ರಾಲಯ ಹ್ಮ ಅಲ್ಲಿಯೂ ಚೆನ್ನಾಗಿದೆ ನಾವ ಹೋಗ್ಬೇಕ ನಮಗೆ ಪ್ಲೇಸ್ ಅಂದ್ರೆ ಅದು ಒಂದೆ ಆ ನಮಗೆಲ್ಲ ಚೆನ್ನೈತನ ಹೋಗಿ ಬರ ಬರಬೇಕು ನೋಡ್ಕೊ ಬರ ಸ್
ತಾನ ಈಗ ಮಳೆ ಈಗ ಕಲ್ದಾಗೆ ಗೋಲ್ ಕಾಲಕ್ಕೆ ಹೋಗ್ ಬರ್ಬೇಕು
ಹ್ಮ್ ಹ್ಮ ಹ್ಮ್ ಅಲ್ಲ
ಎಲ್ಲ ಅಲ್ಲಿ ವಾಟರ್ಫಾಲ್ಸ್ ಎಲ್ಲ ಈಗ ನೀರ್ ಬಂದಾಗ ಮಳೆ
ನೀರು ಇವಾಗ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಇವಾಗಂದ್ರೆ ಹೋಗಕಿಲ್ಲ ಹ್ಮ್ ಯವಿ ಮಳೆ ಜರ್ನಿ ಮಳೆ ಹ್ಮ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಇದು ಆಮೇಲ್ ಮಾಡ್ತೀನಿ ತ ಬ್ರೋ ಫೋನ್ ಬರಕ್ಕತದಾ
ಹಾ ಸರಿಯಣ್ಣ ಓಕೆ